ಏನ್ ಮಾಡಡಿದ್ರೆ ಏನ್ ಫೋನ್ ಇಲ್ಲ ಏನಿಲ್ಲ
ಏನಲ್ರರಿ ಸರ್ ಅದು ಕದ ಸರ್ಕಾರಿ ಆಫೀಸ್ ಕೋಗ್ದೀ್ರೀ ಕೃಷಿ ಆಫೀಸ್ಗೆ
ಇವ ಸಂಡೆ ಅದಲ್ಲ ಮುಚ್ಚಿರ್ತದೆ
ಆದ್ರ ನಾಳೆ ನೀವ ಹೋ್ದವ್ರೆ ನಮ್ಗೆ ಗೊತ್ತಿಲ್ಲ ಆ ಕಡೆ ನಮ್
ಮಜು
ರಿ ಅದೇ ಈಗ ಬೆಳೆ ವಿಮಯ ಏನ್ ಬಿಟ್ರಂತ್ರಿ
ಹೌ
ಅದಲ್ಲ ಕಟ್ಟಕ್ಕ ಹೊಂಟಿದೀವ್ರೀ ಅದಕ್ಕೆ
ಆ
ಕು್ರ ಮಾಹಿತಿ ಕೇಳಿದ್ರಿ
ಅವು ಅತ್ತಿ ತೊಗರಿ ಕುಖುಷಿಿ ಮತ್ತ ಶೇಂಗಾ
ಹ ಹಾ
ಕಟಪಕರೆ
ಏನ ನೀವ
ಅದೇ ಎಷ್ಟ ಹೊಲ ಅತ್ತ ರೀ
ನೀರಾವರಿ ಯದಾವಣ ಬಸ
ನೀರಾವರಿ
ಹದನೇಳುವರೆ ಎಂಬತ್ತು ರೂಪಾಯ ತೊಂಬತ್ತ್ತು ರೂಪಾಯಿ ಅದ ಒಂದ್ ಎಕರೆಕ ನೀರಾವರಿಗೆ
ನೀರಾವರಿ ಹ್ಮ
ಎಟ ಎಕರ ನಿಮ್ಮದು
ನಮ ನಾಕ ಹಕಿರ ರೊಕ್ಕ ಬರ್ತಾವ ಅ್ಕ ಹೊಲ್ಕೊಟಿದ್ದಿ ಗಾಡ ಕೇಳ ಹ ಹೇಳ್ರಿ
ಒಟ ಒಂದ ಆರ್ ಸಾವಿರ ರೂಪಾಯಿ ಬರ್ ನೋರಿ ಖರ್ಚು ರೊಕ್ಕ ಬೇಕಡೆ ಹದ ನೋರ ಅಂದ್ರ ಹಾ ಹೊಟ ಹ ಆ ಸಾವ ರೂಪೆ ಯ
ಆರ್ ಸಾವಿರೀ ಆರ್ ಸಾವಿರ ಎಷ್ಟ ಬರತ್ ವಿಮೆ ಬರೋದ ಎಷ್ಟ
ರಿಟನ್ ನಿಮ್ ಹೊಲ ಎಷ್ಟು ಹೋಗಿರುತ್ತ ಅದ್ರ ಮ ಡಿಪೆಂಡ್
ನಮ್ದು ಈಗ ಬಳಿ ಪರಿಹಾರ ಅಂದ್ರೆ ಎಕ್ರಕ ಹತ್ತ ಹತ್ತ ಹಾಕಿರುವ ಸಲ ಬರಿರ ಮ್ಯಾಗ ಕೊಟ್ರ ಅಂದ್ರ ಚಲೋ ಆತ್ತದ್ರೀ
ಎಕರೆಗ ಅಂದ್ರ ನೋಡಪಾ ಈಗ ನೀವು ಈಗ ಒಂದ್ ಎಕರೆಗ ಹದ ಗುಂಟೆ ಹಲ್ದ ಗುಂಟೆಟ ಹೋಯ್ತಂದ್ರ
ಹಾ ರೀ
ಯಾರ ಲಾಸ್ ಆಗಿರುತ್ತಲ್ವಲ್ಲ
ಅಪ್ಪ ಸರ್ ಅಂದ್ರ ಪಾಡನ ಅಲ್ರಿ ಹೆಲ್ತ್ ಇನ್ಸೂರೆನ್ ಸರ್
ಅದೇ ಮಾಡ್ಸ ರೊಕ್ಕ ರೊಕ್ಕ ಯಾಕಂದ್ರೆ ಇವರ್ ಮಳಿ ಬರ್ಲ ಅಂತ ಬರ್ಗಲ್ಲ ಅಂತ ಆಗಿದೆ ಹೆಂಗಿದ್ರರು ಬೆಳಿ ನಾಶ ಆಗ್ತಾವ
ಅಂದ್ರ ಅಂಗ ಬರಲ್ಲ ಅಂತ
ಬಂತಂದ್ರ ಮಳಿ ಬಂತಂದ್ರ ಮತ್ತೆ ಹೆಂಗಿದ ಲಾಸ್ ಆಗಿರುತ್ತದ ಸ್ವಲ್ಪ ರೇಟ್ ಅಲಾಗ
ಆತ್ ಅದೇ ಜಿ ಪಿ ಎಸ್ಡಬಡ್ಬೇಕುಕ್ಷ ಆಬಡ್ತ
ಹಂಗ್ ಅಂದ್ರ ಮಾಡಸ್ಬೇಕಕ್ರದ ಈಗ ಹದ್ವರ್ ಕಟ್ಬೇಕಲ್ರ ಅಚ್ಚೆಗೆ
ಆಡ್ಕಟ್ರಿ
ಅದೇ ರೀ ಕಟ್ಟಂಬೀ ನಾಳೆ ನಾಳೆ ಕಾ ನಟ
ಓಮ್ರ ಇಲ್ಲೇ ಅದು ನಿಮ ಮೂರ ರವಿ ಆನ್ಲೈನ್ ಸೆಂಟ್ರ ಅಂತ ನೋಡ
ಹ್ಮ್ ಹ್ಮ ಅವ ಆಗ್ತಾನನ್ರಿ
ಹ್ಮ್ ಅವ್ನ್ ಬಳಿಯ ಕಟ್ಬೇಕು ಆನ್ಲೈನ್ದಾಗ ರೊಕ್ಕ
ಅವರು ಜಾಸ್ತಿ ಹೋತಾರೀ ರೊಕ್ಕ ಅವರು
ಹ ಇಲ್ಲ ಅಲ್ಲಿ ಸ್ಕೀಮ್ ಇಟ್ಟಿರ್ತ ಅಟೆ ಮತ್ ಮನೆ ಹಾಕಿನಲ್ಲಾನ ಹಾ ಒ ಒಂದು ಇಪ್ಪತ್ತ ಎಕರೆ ಹೊಲ್ದ ಆಯಬಿಟ್ನಗಡೆ ಸುಮ್ನೆ ಎಲ್ಲಿ ಕಿರಿಕಿರ ಅಂತ
ಬಾಡ ಬಿಡ್ರಿ ಅಂದ್ರ ನೀಮ್
ಹಾ ಹೆಂಗಿದಾರ ಮತ್ತೆ ಹೆಂಗಿದಾರ ಅಂತ ಹೊಸ ಹೊಲ ಲಾಸ್ ಆಗ್ತ
ಸುಮ ಅಂದ್ರೆ ಒಂದ್ ಐವತ್ತು ಐವತ್ತು ಎಕರೆಕ ಅಂತ್ರ ಒಂದ್ ಮೂವತ್ ಸಾವಿರ ಬರ್ತದೆ
ಗ ಪಿಸ್ ಬರ್ತಾರವಾ
ಎಕ್ರಕ್ ಇಪ್ಪತ್ತೊಂದ್ರ ಪಾಡಲ್ರಿ ಆಯ್ತು
ಮೂರ್ ಎಕರೆ ಅಂದ್ರ ಅರೌಂದ್ ಎಪ್ಪತ್ತೊಂಬತ್ತ್ತು ಸಾವಿರ ತನ ಟಚ್ಟ್ಟ ಬ್ ನೋಡ್ರಿ
ಮೂರರ್ ಎಕ್ರ ತೊಂಬತ್ ಸಾವಿರ ಅಂದ್ರ ನನ್ ಕಟಂಬ್ರಿ ಇದ ಅ್ರ ತಿಂಗಗಳಗ್ ಕಬೇಕ ಅನ್ ಒಂದೇ ಸಲ ಕಟ್ಟದ್ರೀ
ವರ್ಷಿಗ ಒಂದೇ ಸಲ ಇರ್ತ ಇದು ಲೈಫ್ ಇನ್ಶೂರೆನ್ಸ್ ಅಂದ್ರ ತಿಂಗ್ಳ ತಿಂಗಗಳುಳ ಕಟ್ಬು ಬಲ್
ತಿಂಗಳ ತಿಂಗಳಾರ ಆಯ್ತ ತೋ್ರಿ ಅದ ಮಡಮ್ ಕಟ್ರಿ ಆಯ್ತ ತೋ್ರಿ ನಾಳಗ ನಾಕ ಎಕ್ರ ಗೇಟತ್ರಿ ಹದಿನೇಳು ಹದಿನೇಳು
ಆರ್ ಸಾವಿರದ ಎಂಟನೂರ ಆತ ಒಟ ಏಳ ಸಾವಿರ ರೂಪಾಯಿ ನೋಡ ಹ ಅಲ್ಲ ಬತದಲ್ಲ
ಹ್ಮ್ ರೀ
ಆಯ್ತು ಅದೇ ಗೌರ್ಮೆಂಟ್ ಯಫಸರ್ ಬಂದ್ ಅವ್ರಿಗೆ ಡೀಲ್ ಕೊಟ್ ಆಯ್ತ್ ಮುಗಸ ಬಿಡೋದು ಹಂಗ ಹಾಗದ್ ನೋಡ್ರಿ ನಮ್ಮ ಮೊಲ ಅಂತ ಹೇಳುದು್ ಅವ್ರಿಗೆ
ಹೌದ್ರ ಅಷ್ಟ ಅಷ್ಟ ಮಾಡ ಈಗ ಅವರು ಅಂದ್ರರು ಚೆಕ್ ಮಾಡಕ್ ಬರ್ತಾರಾ ರೊ ಹಾಕ್ಬೇಕಂದ್ರೆ ಬೆಳೆ ವಿಮೇಲಿ ರೊಕ್ಕಾ ಚೆಕ್ ಮಾಡಕ್ ಬರುತ್ತೇನು
ಹೊಲ ನೋಡ್ತಾರ ಅವರು ಲಾಸ್ ಆಗ್ಯದ್ ಗೌರ್ನಮೆಂಟ್ ನೋಡ್ತಾರ ಬಂದು
ಈಗ ಚೊಲೋ ಇತ್ ಅಂದ್ರೆ ಹೆಂಗೆ
ಚಲೋ ಇತ್ ಅಂದ್ರೆ ಆಯ್ತು ಏನು ಮಾಡೋಕ್ ಆಗಲ್ಲ
ಕೊಡಂಗಾರ
ಹಾ ಆಟೆ ಅವು ಹೆಂಗಿದ್ರ ನಿಮ್ೊಲ ಹೋಗೇ ೋಗ್ತದೆ ಅಳಕ್
ಹೋತ್ರಿ
ಇರು ಅ ಅವ್ರಿಗೆ ಏನಾರ ಸ್ವಪ ಇಟ್ಟ ಕೊಟ್ಟ ಮುಸಬಡದು
ಹ್ಮ
ನೋಡ್ರಿ ಹಂಗ ಲಾಸ್ ಪರಿಸತ
ಏನ್ ಮಾಡ ಮಾಡಲ್ಲ ಅನ್ಸ್ತರ ರೈತರದ ಕಷ್ಟ ಅರ್ಥ ಮಾಡ್ತ ಕೆಲ್ರಿ ಅವ್ರ ಸರ್ಕಾರ
ಏನ್ ಮಾಡಕ್ಕಾಗಲ್ಲ ಯಾರ ನಮ್ ಪೈಸ ಇದ್ದಾರ ಇದರುೂ ನಡೀತಲ್ಲಿ
ಸ್ಟ್ ಇದ್ರ ಮಾಡ್ಕಲ್ರರಿ ಯಾರು ಮಾಡ್ಕಲ್
ಏ ನೋ ಆಗಂಗ ಗತ ಹೊಊಟ ಹಂಗೆ ಅಂತೆಲ್ಲ
ಆಯ್ತ ತೋರಿ ಒಂದ್ ಒಂದ್ ಜನ ಹೋಗ್ ಮಾಡ್ರ
ನಾಳಗ್ ಮಾಡ್ರಿ ಮತ್ತ ಟೈಮಗ ತಗೋಳ್ರಿ
ಎಷ್ಟೋ ಮುಂದ ತಿಂಗಳ ತಕ ಏನ್ಬುಟ್ಟಾರ ಅಂತ ಕೇಳಿದ್ದಾರೆ ಅಂದ್ರ ಮಾನಸವಂತ್ ಅವ್ರ ನಾಳೆ
ಮಾಡ್ಸ್ಬಬೇಕ ಮಾಡ್ಸ್ರೆ ಯಾವ ಒಳ್ಳೆ ಲಾಭ ಅದತ್
ಅದೇ ಆದಜ್್ದಿ ರಾಗ ಕೇಳಿದಾರ ಅಲ್ಲಿ ಆದಜ್್ದಿ ರಾಗ ಅಷ್ಟೋ ಕಡಿಮೆ ಅ ಆದ್ರೀ ಆಿಸಕ ಮರ್
ಅಲ್ಲಿ ಹದ್ೈದುನೂರ ಏನ್ ಆದ್ರಿ ಇಲ್ಲಿ ಯಾವ್ದ್ರ ಆನ್ಲೈನ್ ಸೆಂ್ರ ಅ್ರಲ್ಲ ಜಗ್ಗ ರೊಕ್ಕಾ ತಿಂತಾರೀ ಅವರು ಎಕೆರೆಕ ಆಡುವರಿ ಆಡುವರಿ ತೋತ ಯಕ್ರ ಎರಡುವರಿ ಹಂಗೆ ಎರಡುವರೆ ಹಂಗ ಪತಾರೆ
ಏನ್ ತೋತಿ ಎರದುವರೆಗೆ
ಇದು ಒಲ್ ವಿಮೆ ಕಟ್ಟದ
ಬಾಳ ಅ ಆಯ್ತ ಅ ಹೌದಲ್ಲ
ಅದೇೆ ಮಾಡ್ಸ್ಬೇಕಂತಾದ್ರೆ ಏನತ ನೀನ ಗೊತ್ತಿಲ್ಲ ಮತ್ತ ಬೆಳಿಗ್ಳ ಎಲ್ಲ ಚಲೋ ಅವಲ್ರಿ
ಹಾ
ಬೆಳಿ ಎಲ್ಲ ಚಲೋಾವಲ್ಟ
ಸ್ವಲ್ಪ ಲಾಸ್ ಆಗ್ಯವು ಅದ್ರ ಸಲಕ್ಕೆ ನಾವು ಗಟ್ಟವು
ಖರ್ಚು ನಮ್ ಸೈಡ್ ನಮ್ ಸೈಡ್ ಜನ ಕಟಾಲ ಇಲ್ಲಿ ಉತ್ತರ ಕರ್ನಾಟಕದಾಗ ಅಷ್ಟೇಏನ್ ಗೊತ್ತಿಲ್ರಿೀ
ಅದ ಗೊತ್ತ್ರ ಅದು ಹೆಂಗ ಮಾಡ್ಬೇಕು. ಕನಂಗಿದ್ರೆ
ಈ ಕಟ್ಟಂದ ಬೇಡನಂಗದ್ರಿ ಅಲ್ಲಿ ಜನಕನ್ ಗೊತ್ತಿಲ್ಲಲ್ಲ ಹೇಳಿದ್ರ ಕೇಳಲ್ ನಮ್ಮ ಮತ್ ಜನ.
ಹೌದಲ್ಲ.
ಅದ ಹೌದ್ರೆ ಇಲ್ಲಿ ಈಗ. ಜನಕ್ ಹೇಳಿದ್ರಿ ಹುಚ್ಚರಾರು ಅವರು ಬೆಳಿಗ್ ಇನ್ಸು ಇನ್ಸೂರೆನ್ಸ್ ಕೊಡ್ತಾರ ಅಂತ ಹುಚ್ಚ್ರಾರ ನಮಗೆ ಬೈತಾರ.
ಒಂದ್ ಸಲ ರೊಕ್ಕ ಬಂದ್ರೆ ಗೊತ್ತಾಗಬಿಡ್ತೇವ್ರೀ ನ ಲಾಸ್ ಆದ್ರ ನಾವ ಏನ. ಏನ್ ಮಾಡಿದಾರ ಅನ್ಸಲ.
ಅದ ಗೊತ್ತತ್ರಿ.
ಗೋತ್ತದ ನೀವ್ ಮನೆ ಕೇಳಬೇಕ್
ಅದಕ್ಕೆ ಕಟ್ಟ ಕಟ್ಟಲ ಆ
ಹೇಳ ಯಾಕ್ ಬೇಕಾದ ಸಾಲ ಗಿಲಾ ಮಾಡಿ ಕಟ್ರೆ ಬರ ಬರ್ತ.
ಮುಂದ್ ಬರ್ತವಲ್ಲ ಏನ್ ಗ್ಯಾರಂಟಿ ಇಲ್ಲ ಅಲ್ರರಿ ಸರ್ಕಾರ ಹೆಂಗದನ್ರಿ.
ಈಗ್ ನಡಪ್ಪಾ ಗಾಡಿ ತಗೊಂಡ್ಮೇಲೆ ನೀನ್ ಇನ್ಸೂರೆನ್ಸ್ ಕಟ್ಟಿತಿಲ್ಲ.
ಕೊಡ್ತರಿ.
ಗಾಡಿಗ್ ಏನರ ಆಯ್ತ ಮಾಡಿತ ಅಂದ್ರೆ ಹೊಸಾದ್ ಕೊಡ್ತಾರಲ್ಲ.
ಏ ಕೊಡಲ್ರೀ ನಮ್ ಕರ್ನಾಟಕದಾಗ ಕೊಡಲ್ಲ ಇಲ್ಲಿ ಸರ್ಕಾರ ಬಾಳ ಅದ್ ಇದಾದ್ರೀ ಅದಕ್ಕೆ.
ಇಲ್ಲ
ಕೊಡ್ತಾರ್ರಿ ಅಂದ್ರ ಇ ಸ್ವಲ್ಪ ಲೇಟ್ ಆತ್ರಿ ಇಷ್ಟೇ.
ಅದೇ ಒಂದು ಎಳು ಎಂಟು ಸಾವಿರಪಾಯಿ ಖರ್ಚು ಮಾಡಿ ಅರ್.
ಮಾಡಾರ್ ಅಂದ್ರ ಮಾಡಿದ್ರ್ ಆಯ್ತ್ ತಕೊಗೀರ್.
ಮಾಡ್ಬಕು.
ಅದ ನಮ್ಮ ನಮ್ಮ್ ಹೆಸರ ಮಾಗ ನಾಕು ನಾಕ. ಕೆಕರೆ ಆದ್ರೆ ನಾ ಕೆಕರೆ ಇ ತಗೊಂಡ್ಬಿಟ್ರೆ ನಡತರ ಕಪ್ಪಾ ಕಡೆ.
ಹ ಸುಮ್ ಹಂಗಿದ್ರ್ ನೀವ್ ವಾಪಾಸ್
ಅದೆ ನಾವ್ ಹೆಂಗಿದ್ರರು ಈಗ. ಸಾಲ ಮಾಡಿ ಕಟ್ತೇನೀ ಈಗ ಆಯ್ತ್ ನಮ ತರ. ಅಕ್ಕ ಬಂದಾಗ ನಾ ನಂದು ಯೇಟ್ ಐತದ್ ಒಟ್ ಬಟ್ಟಿ ಗಿಡ್ಡಿಟ ಅ ಮುರ್ಕೊಂಡ್ ಅರ್ದ ಮನಿಗ್.
ಹ
ಮ್ರ ಎಷ್ಟ ಮಾಡಬೇಕ್ರಿ.
ಬೆಂಗಳೂರ್ ಗ್ ಹೋಗ್ಬೇಕ್ ಅಂತ ನೋಡ್ರಿ
ಅದೇನಾದ್ರೂ ಈಗ ಮಾಡ್ಂತತ್ ಗೊತ್ತಾಯ್ತಲ್ರಿ. ಆಯಿತ್ರಿ ಸ್ವಲ್ಪ್.
ನ ಒಳ್ಳೆ ಅದು ಹೊಲ ಮಾಡರ್
ಇಲ್ರರಿ ನೀವು ನೀವು ರೈತ್ರಿ ಸ್ವಲ್ಪ ಹೇಳಿದ್ರಂದ್ರ ರೈತರು ಸ್ವಲ್ಪ ಬಾಳ ಅನುಕೂಲ ಆತೇತಿ. ನಮ್ಗ ನಮ್ಗ ಒಬ್ಬ್ರಿಗೆ ಹೇಳಿದಂಗಲ್ರಿ ಏನ್.
ನಾವ್ ಮನ್ಯಾಗ ಹೇಳ್ದ್ವಿ ಎಲ್ಲಿ ಕಡತ ಬುಡ ಕಡೆ ರೊಕ್ಕ ಪಕ್ಕ ಅಂತ ಅಂದ್ರ. ನಾ
ಇಲ್ರರಿ ಈ ವರ್ಷ ಕಟ್ಟದ್ ಆಯ್ತತಕೊರ್ ನಾ ಕಟ್ಟರೆ ಆಯ್ತ್ ತಕೊರ್ ಆಮೇಲೆ
ಕಟ್ಟರ್ ಕಟ್ತ್ರಿ ಅರಾಮ್
ಹೌದ್ರಿ ನಾವು ಈ ಗೊತ್ತಿಲ್ ಅಲ್ರಿ ಈಕಡೆ ಜನಕ್ ಅದಕ್ಕೆ ಏನ್ ಎಂದಿಲ್ಲ. ವಿಮೆ ಅಂದ್ರೆ ಏನಂತ ಕೇಳ್ತಾರ ನಮ್ಗೆ ಅದಕ್ಕೆ ಏನ್ ಹ ಹೇಳ್ಕ್ ಗೊತ್ತಾಗಲ್ಅದಕ ಅಂತ ನಾವು ಆನ್ಲನ್ ಸೆಂರ್ಗೆ ಹೋದ್ರ ಅಂದ್ರೆ ದೊಡ್ ಶೆ ಮಷ ಬಂದಾರಿಇವ್ರ ಏನಾಗಗ್ತಾರಕ ಹಿಂಗ ಮಾಡ್ಬಡ್ತ ಅಲಕ್ಷ ಮಾಡ್ತಾರ ಇಲ್ಲಿ
ಳ ಕಟ್ಟ ನಾೆಗೆ
ಅದ್ರೆ ನಾಳೆ ನಾಳೆ ಹೋಗಿ ಕೊಡ್ತ
ಸರಿ
ಸರಿ ಒಂದ ಫೋನ್ ಹೊಂಟಾದ್ರೆ ನಿಮ್ಗೆ ಆಮ್ಯ ಫೋನ್ ಅಸ ತವ್ರಿ ಹಾ
ಹ